ಅರಾಮ ರೀ
ಆರಾಮ ನೋಡ್ರಿ
ಏನ್ ಬರೆದ್ರಿ
ಏನ್ ತಲೆ ಕೆಡಿಸ್ಕೊತಿಲ್ಲ
ತಂಗೆ ಆರಾಮ ಇದ್ದಿ ಇಲ್ಲೇ
ಆರಾಮಿಲ್ಲಾ ತೊರ್ಸಿಕೊಂಡ ಬರ್ಬೇಕಿಲ್ರಿ.
ನಡಿತದ್ರಿ ನಮಗಾ ಇರ್ತಿವಿ ದವಾಖಾನಿಗ್ ಹೋಗಾರಲ್ಲ ನಾವ್ ಒಮ್ಮೇ ಸೀರಿಯಸ್ ಆದ್ಮೇಲೆ ಹೋಗುದು.
ಹ್ಮ್ ಬಾಳ ಸೂಕ್ಷ್ಮ ಆದ್ರಿ ಅಂತೆ ಎಲ್ಲ ಮಾಡಕೊ
ಮಾಮಾರ ಹೋದ್ರಊ ಮಾಮಾರ ಹೋದ್ರ
ಎಲ್ಲಿಗ್ ಹೋದ್ರಿ?
ಡ್ಯೂಟಿಗೆ
ಮಾವು ಬೆಳಿಗ್ಗೆನೆ ಹೋದ್ರ
ಹೌದುರಿ ಊಟಕ್ ಬಂದಿಲ್ಲ ರೀ ಮಧ್ಯಾಹ್ನ.
ಬರಲ್ರಿ ಆಮೇಲೆ ಆರ್ ಗಂಟೆಗೆ ಬರತಾರಿ.
ಹೌದಾ ಹೌದ ಹೌದರಿ ನಮ್ ತಮ್ಮ ಬೆಂಗಳೂರಿಗ ಹೊಂಟಾನರಿ.
ಹೌದ್ರಿ ಹೇಳಿದ
ಹೇಳದಾ ಪ್ಯಾಕ ಪ್ಯಾಕಿಂಗ್ ನಡದದ ಒಂದ ವಾರಾ ಬ ಟ್ರಿಪ್ ಹೊಂಟಾರ ಒಂದು ವಾರ ಹೋಗ್ತಾರಂತ
ಒಂದ್ ವಾರದ ಬಟ್ಟಿ ಇಟ್ಕಕತ್ತನ್ ನೋಡ್ರಿ ಮತ್ತೆ ಗೊತ್ತಿಲ್ಲ ಒಂದೇ ಬಟ್ಟಿ ಮ್ಯಾಲ ಹೋಗೊವರ ಹೋದ ಹೋದ್ರೆ.
ಗಂಡ ಮಕ್ಳ ನೋಡಿರ ಇಲ್ಲ ನೀವ ಯಾರಾನ
ಹ್ಮ್ ನಮ್ಮಲ್ಲ ಬಂದಿದ್ದಲ್ಲ ಒಂದೇ ಬಟ್ಟೆ ಹೊಲದ
ಹಾಂ
ನಮ್ಮ ಮನಿಗ್ ಬಂದಿದ್ದಲ್ಲರಿ ಒಂದೇ ಬಟ್ಟಿ ಮ್ಯಾಗ ಹೊಗಿನ
ಮದುವಿಗ ಬಂದಾನಂತ ನಿಮ್ಮ ಮನೆಗಿ ದುಳ ಉಯ್ತ
ಹ್ಮಂ
ಹ್ಮ್
ಮಕ್ಕನಲ್
ಹ್ಮ್
ಮಲ್ಲಕೊಂಡಿರಾ
ಮಲ್ಕಂಡಿನ್ರಿ
ಕೆಲಸಾ
ಮಾಡ್ಬೇಕ
ಇಷ್ಟಂತಾರಿ
ಕೆಲ್ಸ ಎನ ಇಲ್ಲ ಅದ ಊಟಾ ಮಾಡಬೇಕು ಬಟ್ಟಿ ಮಡಚಬೇಕ
ನಾಾರಷ ಕತ್ತಿಬೇಳೆ ಇಷ್ಟೆಲ್ಲ ಮಾಡಿವಿ
ಹ್ಮ್
ಹಮ್ ಆತ್ರಿ ನೋಡ್ರಿ ಎಲ್ಲ.
ಹ್ಮ್
ರಾತ್ರಿ ಆಯ್ತು ಮುಸ್ರಿ ಕಸ ಮಾಡಿ ಕುಂತ್ ಬಿಡ
ಹ್ಮ್
ಈತದ್ರಂದ್ರ ಅದರಂತೆ ಮೂವರ ಹಾ
ನಿ್ಮನ ಸಾಹಿತ್ಯಕ್ಕೆ ತಗೊಂದ್ರಾ.
ನೊಂದಿಲ್ಲ ನಾವೇನ ಕೆಲಸ. ಈಗ ನಾಕು ಗಂಟೆಕ ಬಿಸ್ಕೆಟ್ ತಿನಸ್ರಿ.
ಹ್ಮ್
ಆಯ್ತು ಬ ಸಾಯಂಕಾಲ ದೀಪಾರ ಹಚ್ಚೋಣ
ಹ್ಮ್.
ಮುಗಿತ ಕೆಲ್ಸ
ಹ್ಮ ಅಜಯ್ ಫಿಲಂ ಹಾಕ್ಯಾರ ನೋಡ.
ಯಾವುದು
ಅಜಯ್
ಹೌದಾ ಇನ್ನು ಯಾವ್ಯಾವ ಅವ್ರ ಪಿಕ್ಚರ್ ಹೇಳರ ಹೇಳ್ರಿ ನಾವರ ಅಸ್ತಿವಿ ಟಿವಿ.
ಬಾಸ್ ಐತಿ ಅಜ್ಜಯ್ ಐತಿ.
ಹ್ಮ್
ಹ್ಮ್
ನ ಸ್ವಪ್ ನಿಂತಹಸ್ತೇವರಿ ನಮ್ ತಮ್ಮ ಮಲ್ಗ್ಯಾರ ಮತ್ತೆದು ಬದ್ ಎದ್ದು ಬಂದ್ ಹೊಡದ್ ಬಿಡ್ತಾರ.
ಹ್ಮ್
ಬಟ್ಟಿ ಬಿದ್ದದ ನೋಡ್ಲ ಏನ್ ಗುಂಡ. ಹ ಬಟ್ಟಿ ಹಿಡ್ಕೊಂಡ ನೋಡ್ತನಲ ಹ ಕಮ್ಮಿ ಆಗ್ತದಲೋ. ಆ ರಾಮು. ಹೇಳ್ರಿ
ಏನ್.
ಹರೆೇ ಕೃಷ್ಣ ಹರೆೇ ರಾಮ ಹರೇ ಹರೇ
ಹಲೋ.
ಹಾದಿ
ಮಧ್ಯಾಹ್ನ ಊಟ ಆಗಿಲ್ಲ ನಿಮ್ದು.
ಮಾಡ್ಬೇಕ ಇನ್ನೆ ಮಾಡಿಲ್ ನೋಡ್ರಿ. ಹ್ಮ್ ಇವಾಗ ಮಾಡ್ಬೇಕ್ರೀ. ಹೂ.
ಬಿದ್ದದ ಹೊಡ್ಕಕತದ
ಹ.
ಹ್ಮ್
ಹ್ಮ್
ಹೂ
ಹ್ಮ. ಹ್ಯಾಂಗ್ ಊಟ ಬರಲಿಲ್ಲ ಅಣ್ಣ ಅವ ಹೌದು ಹ್ಮ್.
ಯಾರು. ಯಾರು
ಕಾಣಂತು ನ ಕಾಣಂತು ನ
ಬಂದಿಲ್ವ ಊಟಕ್ಕ.
ಗಡಮ ಬಂದಿನ ಟಕ್ಕ ಗಡ ಮ್ ಬಂದಿಲಾ ಕೇಳಿ
ಹೌದಾ.
ಹ್ಮ್
ಹ್ಮ್ ನಿಮ್ಮ ಅಕ್ಕವ್ರುಬಂದ್ರ ಊರ್ಲಿಂತ
ಹ್ಮ್ ಇನ್ನು ಬಂದಿಲ್ಲ
ಹೌದಾ.
ಹ್ಮ್.
ಮತ್ತೆ ರೀ.
ಹಾಗಗತ್ತೆ
ಹೇಳ್ಬೇಕಾ ಶಾಂತ ಕೀರ್ತಿ ಬಂದಿದರಿ
ಹ್ಮ್
ಹೌದ
ಹೋದ್ರಿ ನನ್ ಬರದ ಹೇಳಿಲ್ರರಿ ನಾನ್ ಇರ್ತಿದ್ದೆ
ಅವ್ರ ಬರದು ನಮಗೂ ಗೊತ್ತಿಲ್ಲ ರಮ್ಮದಮೇಲ್ ಬೆಳಿಗ್ಗೆ ಅವರು ಹೋಗಾಮ ಅಂತ ತರಕಗ ಅವಳು ಅಲ್ಲೆನ ಅಂತ ಇಲ್ಲ
ನಮಸ್ತೆ
ಬಂದ್ರ
ಹೊರಗಡೆ ಹೋಗಿದ್ಲ ತಾಳೆ ತಾಳಿದ ಗುಂಡೋಗಿತ್ತಲ್ಲ ಹಾಕ್ಸ್ಕಂಬಂದ
ನಿಂದ
ಹ್ಮ್
ಬಿಚ್ಕಟ್ಟಿ
ಹ್ಮ್ ಹಾಗೆ ಯಕ್ಷಷಮ ಅಂದರು
ನೀವ ಹೋಗಿಲ್ಲಾನ
ಹ್ಮ್ ಹ್ಮ್
ಹೌದಾನ
ಹ್ಮ್
ಹಾಕಿದ್ರಂತ
ಹಾಗೆ ಕೊಟ್ಟು ಹೋದ್ಲು
ಅಲ್ಲಾ ತಿರ್ತಿರಿಗಿ ತಿರ್ತಿರಿಗ್ ಹೋಗ್ಬಾರ್ದ ಅಂತ ಹೇಳ್ಬೇಕಿಲ್ಲ
ಹಏನ್ ಹ್ಮ್ ಹೇಳತ ಹೇಳತ ಹೇಳತಿ ಹ್ಮ್ ಹ್ಮ್
ಮದ
ಹ್ಮ್
ಮತ್ತೆ
ಹ ನೋಡ
ಹೇಳ್ಬಕ ನೋಡ
ಹ್ಮ್
ವಿಚರ್ದ ಏನೇನ್ ಆಯ್ತ ನೋಡ್ರಿ ಕೇಳ್ಬೇಕು
ಯಾರ್ ಪೈನಲ್ಲ ಆದ್ರಿ
ಅದೇ ಗೀತಾ ಅಂತೇಳಿ ಹಚ್ಬೇಕು ನಗ ನಮ್ ಶಾಲೆ ಫೈನಲ್ ಆಗವ್ರಿ ಸೈನ್ಸ್ ಆ್ಯಂಡ್ ಒಂದ ಸಿಗ್ಬೇಕು ನಿ ಇಲ್ಲ ನಾ ಶಾಲಗಗ ಫೈನಲ್ ಮಾಡ್ಕೋಬೇಕು ಅದೊಂದು ತೆಲೆ ನೋವು
ಹೌದೌದು
ಹ್ಮ್ ಮತ್ತೇರಿ
ಯ ಬತ
ಹೌದಾ
ಹ್ಮ್ ಬಟ್ಟೆ ಮಾಡ ತೆಗತಾ ಇದ್ದೀನಿ
ನಾ ಎಲ್ಲಾ ಮರ್ಚಿಟ್ಟೇನೆ ನೋಡ್ರಿ ಆನ್ನಂದ ಗಂಟೆಗೆ ಹನ್ನಂದಕ್ಕೆಲ್ಲ ಕೆಲ್ಸ ಆಯ್ತು ಮುಸ್ರತಿಕ್ಕೆಲ್ಲ ಆಯ್ತು ಮತ್ತ ಚಿತ್ರಣ ಮಾಡಿ ಮತ್ತ ದಗ್ಗಿ ಖಾಲಿ ಮಾಡ್ಯಣ ನಮ್ಮಮ್ಮ ಹಔಸ್ ಮಸ ಹೊಟ್ಟೆನ ಒಂದು
ಹ್ಮ್
ಸಾಕಾರ್ರ ಒತ್ತಾ
ಹಾ ಸ್ವಲ್ಪ ಇದ್ದ ನಮ್ಮನ ಕೆಸ ಮುಸ್ರು ಮಾಡಿದ್ರವಿ ಊಟ ಮಾಡಿದ್ನೇಲ ಒಂದ್ ಇಷ್ಟೊಂತು ಇಕ್ಬೇಕು.
ಕಸ ಬಳ್ಕೊಂಡ್ ಬಂದ್ ನೀಟ್ ಮಾಡಿಟ್ಟ. ಕೊಡದು ಸಾಯಂಕಾಲ ಏನಿಲ್ಲ ಕೆಲ್ಸ -
ಹ್ಮ್ ಹ್ಮ್
ಹ್ಮ್
ಹ್ಮ್
ದೀಪ ಮಾಡದ್ ಮಾತಾ
ಹ್ಮ್
ಮತ್ತೆ ರಿ
ಹೇಳ್ಬೇಕು - ಹ್ಮ್
ಹೌದ ನೀಮ್ ಟೈಮು ಟೈಮೇ ಹೋಗಲ್ಲ ನೋಡ್ ಬೇರೆ ಅವ್ರು ಜೊತೆ ಮಾತ್ರ ಬಡ ಬಡ ಬಡ ಬಡ ಹೋಗ್ಬಿಟ್ಟಿರ್ತಾ- -
ನಾನ್ಂದ್ರೆ ಎಷ್ಟ ಇಷ್ಟ ಅದಕ್ಕೆ ಹೋಗಲ್ಲ - -
ಕರೆವು ಫಾಸ್ಟ್ ಮಾತಾಡ್ಬೇಕೇನ್ ಇದಕ್ಕ ಟೈಮ್ ಹೋಗ್ಬೇಕಕ್ಂದ್ರ,
ಹಂಗೆನಿಲ್ಲಾ
ಹಿಂಗಂತೆ ಅದಕ್ಕ ಹೋಗವಲ್ದೆ
ನಾವ್ ತಾಸ್ಗೊಂದ್ ಮಾತಾಡ್ತಾತ್ದಿವಿ
ಮಾಡ್ತ್
ಹ್ಮ್
ಹ್ಮ್ ನಮ್ಮ ಅಮ್ಮನ್ ಕೂಡ ಏನ್ ಅನ್ಸಲ್ -
ಹ್ಮ್
ಹ್ಮ್
ಹ್ಮ್
ಮತ್ತೆ
ಹೇಳ್ಬೇಕ್ ರಿ
ಹೇಳ್ಬೇಕ್ ಮಾಡ
ಹ್ಮ್
ಇಂಗ್ಲೀಷ್ನಾಗ ಆತ ಆದ್ರೆ ಎಂಟನೇ ಕ್ಲಾಸ್ನಾಗ
ಯಾದ್ರಿ
ಇಂಗ್ಲೀಷ್ನಾಗ ಎಂಟನೇ ಕ್ಲಾಸ್ ನಾಗ ಫಸ್ಟ್ ಪಾಠ ಯಾವ್ದಾದ್ ಇಂಗ್ಲೀಷ್ - -
ಯಾವ್ದ ಇತ್ ನೋಡ್ರಿ ಮರ್ತ್ ಬಿಟ್ಟಿದೀನಿ ಪಾಠ ಬಿಟ್ಟೀನಿ ಅಂತ ಹೇಳಿ.
ಹೌದ
ಹ್ಮ್
ಎಂತ ನೆನ್ಪಾರ ಏ
ಸತಲ್ಲಿ ಹ್ಮ ಉಚ್ಚಾರಣೆ ಮಾಡ್ಬೇಕಾದ್ರೆ ಹಾರಿ.
ಅನ್ನದ ಇರನ್ತನ್ಬೇಕು
ಹೌದೌದ್ರಿ
ಹ್ಮ
ಹ್ಮ್ ಮತ್ತೆರಿ
ಹ್ಮ
ಚಂದ್ರಶೇಖರ್ ಭಂಡಾರಿ ಬಂದಿದ್ನಂತರಿ ಅವ್ರ ಮತ್ತ ಅದೇಗ ಎಷ್ಟಟೀಚರ್ ಕರ್ಕರಿ ಸರ್ ನೀವು
ಹ್ಮ್
ಅವರು ಚೆನ್ನಾಗ್ ಮಾಡ್ತಾರ ಎಲ್ರು ಆರ್ಕರ್ ಜನ ಅವ್ರನೆೇ ಕರ್ಕೋ್ರಿ ನೀವು ಮತ್ತ ಹ ಅಂತಂದ್ರಂತ
ಹ್ಮ
ಆಯ್ತತ್ ಸರ್ ನಾ ಅವ್ರಿಗೆ ಅಪಾಯಂಟ್ ಮಾಡೇನ್ಿ ಅಂತಂದ್ರಂತ ಸರ್
ಹ್ಮ್ ಹ್ಮ್ ಹ
ಹೋದ್ರಂತ ಅವ್ರಗ ಒಂದ್ ಯಾರ್ ಶಾಪ್ ನ ಎಷ್ಟು ವೈದರು ಬೈಸ್ಕೊಂಡಾರ ಅವ್ರದ್ರ ಒಂದ ಇದು ಮಾಡ ಹೋಗ್ತಿದ್ದ ಅವ್ರಿಗೆ ಅಂದ್ರ ಅಂತ
ಹ್ಮ್
ಮತ್ತ ಅವರು ಬಂದ ಮೇಲೆ ಒಂದ್ಸಲ ಬರ್ತೀನಿ ಅಂತ ಹೇಳಿ ಹದೆ ನಾನು
ಹ್ಮ್ ಚಲ ಆಯ್ತು ಬೇಡ್ರಿ ಕಂಟಿನ್ಯೂ ಸರಿ ಬಿಡ್ರಿ